ಹ ಏನ್ ಏನು ಉಂಟು ಮಾರ
ಏನ ಇಲ್ಲಪ್ಪಾ ಏನ್ ಮಾಡ್ತಾ ಇದಿದ್ದೀ ನೀನು
ಅಲ್ಲ ನಿಮ್ದೇನುಂಟು ಮರ
ಏನಿಲ್ಲ
ಹೌದಾ ಮತ್ತೆ ಎಲ್ಲಾ ಚೆನ್ನಾಗಿದೀರ
ಹ್ಮ ಆರಾಮ್ದೀವಿ ನೀವು
ಹೌದೌದು ನಾವೆಲ್ಲ ಚೆನ್ನಾಗಿದ್ದೀವಿ ಮತ್ತೆ ನಿಮ್ದು ಹ ಹೆಸರಿ ಏನು ನಿಮ್ದು
ಅಮೃತ
ಅಮೃತಾ
ಹ
ಹಾ ಹಾ ಹಾ ಹಾ ಹೌದಾ
ಸತ್ತ ಸ್ಣಾವರಲ್ಲಿಗೋ ಯಾರ
ಯಾರು
ಸತೀಶಾನ
ಸತೀಶ್ಣ್ಣ ಅವರು ಇಲ್ಲೇ ರೂಮ್ ನಲ್ಲ ಇದ್ದಾರೆ
ಆರಾಮ್ ಇದ್ದಾರ
ಹ ಹಾ ಎಲ್ಲಾರಾಮ ನಿಮ್ತ್ ಮತ್ತ ನಿಮ್ ರೂಮ್ದರು
ಹ್ಮ್ ಆರಾಮಿದಾರ ಏನ್ ಸತೀ ಸಣ್ಣಾಗ ಆರಾಮಿಲ್ಲಾ ಅಂತ ಕೇಳ್ಪಟ್ಟೆ
ಹೌದಾ
ಹಾ ಸ್ವಲ್ಪ ಆರಾಮಾಗಿರ್ತಿಲ್ಲ ಅಂತ ಕೇಳಕ್ ಕಾಲ್ ಮಾಡಿದೆ
ಅಯ ಅವನಿಗ ಏನಾಗುತ್ತೆ ಏನೋ ನಾ ನಮಗೆ ಏನಾದ್ೂ ಆಗ್ಬೋದು ಅವನು ಕೂಡ ಇದ್ದು
ಹೌದಾ
ಹಾ
ಹ್ಮ್ ಹಾ
ಮತ್ ಮತ್ತೆ ನಿಮ್ಮ ಅದು ಇವತ್ತ ಊರಿಗೆ ಹೋಗ್ತಿರಲ್ಲ
ಹ
ಅಲ್ಲಿ ಏನಾದ್ರು ಪ್ರಸಾದಂಗ ಸಿಗುತ್ತಾ
ಹಾ ಸಿಗುತ್ತೆ
ಹೌದಾ ದೇವ್ರ ಪ್ರಸಾದನ ಅಂತ ನಮ ನಮ್ಗೂ ಸ್ವಲ್ಪ ತರ್ತಿೀರಾ ಪ್ರಸಾದ ನಾವು ಸ್ವಲ್ಪ ಬ್ಲೆಸ್ಸಿಂಗ್ ತೋತೀವಿ
ಹಂಗಲ್ಲ ತರವಾಡುದಾಂಗ
ಹೌದಾ
ಹ್ಮ್
ಹೌದು ಅವ ಗುಡಿಯಲ್ಲ ತರ್ತಾರಲ್ಲ ದೇವಸ್ಥಾನಗಳ ಅಲ್ ಅ
ಹ್ಮ್
ಆ ಟೈಪ್ ತೊಗಂಬ್ ಬರ್ಬೋದ ಏನ
ಹಂಗೆೇನೆಲ್ಲಾ ಎಲ್ಲಿದ್ರು ಒ ಸ್ವಲ್ಪ ದೇವರುಗಳಿಗೆ ಭಕ್ತಿಯಿಂದ ನ ನಡ್ಕೋಬೇಕು
ಹೌದಾ
ಹಾ ನಿನ್ಗ್ ಭಕ್ತಿ ಇದ್ರೆ ಮುಗೀತು ದೇವ್ರ ಮೇಲೆ
ಪಾಸಿಟಿವ್ಾ ನೆೆಗೆಟಿವ್ಾ
ಪಾಸಿಟಿವ್ ಪಾಸಿಟಿವ್ ದೇವ್ರ ಬಳಿ ಭಕ್ತಿ ಇತ್ತಂದ್ರೆ ಪಾಸಿಟಿವ್ ಎನರ್ಜಿನೇ ಬರೋದು
ಹೌದಾ
ಿವ್ ಎನರ್ಜಿ ಅಂದು ಥಿಂಕ್ ಮಾಡಕ್ ಬಿಡೋದೇ ಇಲ್ಲ
ಅಕಸ್ಮಾತ್ ನೆಗೆಟಿವ್ ಎನರ್ಜಿ ಇದ್ರೆ ಮನುಷ್ಯದಲ್ಲಿ
ನೈಟ್ ದೇವ್ರ ಮೇಲೆ ಭಕ್ತಿ ಇತ್ತು ಅಂದ್ರೆ ಆ ಕ್ಷಣದ ದೇವ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಮಾತೇ ಬರಲ್ಲ
ಅಲ್ಲ ಈಗ ದೇವ್ರ ಮಲೆೆ ನೆಗೆಟಿವ್ ಂಕಿಂಗ್ ಇದ್ರೆ
ದೇವ್ರ ಮೇಲೆ ನೆಗೆಟಿವ್ ತಿಂಕಿಂಗ್ ನೀನ್ ದೇವ್ ನಂಬತಿದ್ದ ಅಂದ್ರೆ ನೆಗೆಟಿವ್ ತಿಿಂಕಿಂಗ್ ಬರದೇ ಇಲ್ಲ ಹ
ಹ್ಮ್ ಹ್ಮ್ ಹ್ಮ್ ಆ ರೀತಿನ
ಹಾ
ಮತ್ತೆ ನೀವು ಆ ಶ್ರೀಗುರು ಮ ಹದಲ್ಲಿ ಕಲ್ತರಾ ಸ್ಕೂಲ್
ಇಲ್ಲ ಇಲ್ಲ ಇಲ್ಲ ಸು್ದಿ ಹೆಂಗ್ ಮಾತದ ಇ ಕಂತೀ
ಹೌದಾ
ಹಾ
ಅದಕ್ಕೆ ಎಷ್ಟು ದೇವ್ರ ಭಕ್ತಿ ಇರೋದುಗೆ
ಹೌದೌದೌದು ನೋಡಿದ್ರಲ್ಲ ಸ್ದಿಗಂಗ ಮಠ
ಹಾ ಹಾ ನೋಡಿದ್ದೀೇಿ ಇಡ
ುಮ ಹ ತುಮಕೂರು ಹತ್ರ ಸಿದ್ಧಗಂಗಾ ಸ್ವಾಮೀಜಿ ಇದರು ಮೊದಲೇ
ಅಲ್ಲಿ ಹೋಗಿದ್ದೆ ನಾನು
ಹಾ ಹಾ ಚೆನ್ನಾಗೈತೆ
ಚೆನ್ನಾಗಐತೆ ಹೋದ ಹುಡುಗರಾಲಿ ಬೆಳೆ ಹುಡುಗರಾಲಿ ಪಡ ತಾನೆ ಕೊಡುಕರಾರೆೆ ಹಾ ಚೆನ್ನಾಗಿದೆ ಹ್ಮ ಹೌದೌದೌದು ಅಲ್ಲಿ ಊಟ ಎನಿ ಟೈಮ್ ಇದಾಗಿರುತ್ತಲ್ಲ ಫ್ರೀ ಅಂದ್ರೆ ಅನ್ನದಾನಟ ಹಾ ಹಾ
ಅಲ್ಲಿರೋದೆಲ್ಲ ದಧನ್ಿಯ ನೋಡಿ ಜನರಿಂದ ಬಂದಿರೋ ಪ ಪಂಡ್ ಅದು
ಹೌ ಹೌದಾ
ಹ ಹದ್ನೈದು ಪರ್ಸೆಂಟ್ ಅಷ್ಟೇ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ
ಹಾ, ಹಾ, ಹಾ
ರಿಮೇನಿಂಗ್ ಏಟಿ ಫೈವ್ ಪರ್ಸೆಂಟ್ ಜನರಿಂದ
ಹ್ಮ್, ಹ್ಮ್, ಹ್ಮ್ ಈಗ ದೇವಸ್ಥಾನದಲ್ಲಿ ಏನ್ ಇದಾಗಗ್ತಾರಲ್ಲ,
ಎ
ಈಗ ಏನಾದ್ರು ಇದ ಕೊಡ್ತರಲ್ಲ ದೇವಸ್ಥಾನ ನಲ್ಲಿ
ಏನು?
ಕಾಣ
ಹಾ, ಕಾಣಿಕೆ
ಕಾಣಿಕೆ ಯದಕ್ ಯೂಸ್ ಮಾಡ್ಬೇಕಂದ್ರೆ ಹಾಸ್ಪಿಟಲ್ನಲ್ಲಿ, ಬಡ ಮಕ್ಕಳು
ಹ್ಮ್, ಬಡ ಮಕ್ಕಳಿಗೆ,
ಹಾ ಇಂಥವರಿಗೆಲ್ಲ ಯೂಸ್ ಮಾಡ್ಕೋಬೇಕು.
ಹೌದು,
ಹ್ಮ್, ಕರೆಕ್ಟ್ ಅಲ್ವಾನ ಹೇಳೋದು.
ಹೌದೌದು ಕರೆಕ್ಟ್,
ಅದು ಬಿಟ್ಟು ದೇವಸ್ಥಾನ ನಿಂದಂತ ನೀವು ಯೂಸ್ ಮಾಡತಿದ್ರಿ.,
ಹ
ನಂಬ್ತಾರ ದೇವರು
ಹ್ಮ್,
ಮಚ್ತಾವ್ರ
ಮೆಚ್ಚಲ್ಲ.
ಹ್ಮ್, ಯಾವಾಗ್ಲೂ ಹಂಬಲ್ ಆಗಿರ್ಬೇಕು. ಬಿ ಹಂಬಲ್,
ಹ್ಮ್,
ಬೇರೋರಿಗೆ ಸಹಾಯ ಮಾಡ್ಬೇಕು. ಅವರ ಇವರಿಗೆ ಯಾವಾಗ್ಲೂ ಹಿಂದಿನಿಂದ ಇದು ಮಾಡ್ಬಾರದು.
ಹೌದು,
ಹ್ಮ್, ಮನುಷ್ಯ ಅಂದ್ರೆ., ಒಳ್ಳೇದ ಕೆಟ್ಟದು ಇರ್ಬೇಕು. ಒಳ್ಳೇದು ಇರ್ಬೇಕು, ಕೆಟ್ಟ್ದು ಇರ್ಬೇಕು
ಜಾಸ್ತಿ ಕೆಟ್ಟದೆಮಾಡಿದ್ರೆ ಒಂದು ಕ ಹಾ ಹ್ಮ್,
ಕೆಟ್ಟವ್ರರ ಮೂರ್ಲಿಕ್ಕ ಕೆಟ್ಟದರು ಇರ್ಬೇಕು.
ಹಾ, ಕರ್ಮ ರಿಟರ್ನ್ಸ್ ಬ್ಯಾಕ್ಂತ ಕೇಳಿದಯಾ...
ಯವದು.
ಕರ್ಮ ರಿಟರ್ನ್ಸ್ ಬ್ಯಾಕ್,
ಕರ್ಮಾ ರಿಟರ್ನ್ಸ್ ಬ್ಯಾಕ್, ಕರ್ಮರಿಟನ್ ಬಂದ್ರೆ ಯಾವತರ ಅಂದ್ರೆ ನಾ ಹೇಳೋದು, ಅದು ಈಗ ಕೆಟ್ಟವ್ರು ಇರ್ತಾರಲ್ಲ
ಹ್ಮ,
ಅವ್ರಿಗೆ ಕೆಟ್ಟದ್ದ್ ಮಾಡ
ಹಾ,
ಒಳ್ಳೆ ಮೂವರು ಇರ್ತಾರೆ ಅವರಿಗೇನು ಮಾಡು ಹೋಗಬಾರದು. ಆ ನಮ ಎಕ್ಸಾಂಪಲ್ ನಮ್ಮಂತವರು.
ಹಾ,,
ಹ ನಾವೀಗ ಒಳ್ಳೋರಲ್ಲ ಆತರ ಮಾಡಕ್ ಹೋಗಬಾರದು ನಮ್ಗೆ ಯಾರು. ಮಾಡಿದ್ರೆ ಪಾಪ ಅತುತ್ತೆಅವ್ರಿಗೆ. ಹ್ಮ್, ಅರ್ಥ ಆಯ್ತಾ
ಹೌದೌದು
ಹಾ ಈಗ ಬೇರೆಯವರು ನಿಮ್ಮ ಏನ್ ಹೇಳೋದಂದ್ರೆ ಈಗ ನೀ ಆಗಳೇನೆೇ ಅಂದಿ ಅಲ್ಲ ಮೆನ್ಷನ್ ಮಾಡಿದೆಲ್ಲ ಗ್ರೋ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ
ಹ
ಹಲೋ
ಹಾ ಹೇಳು
ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿಯಿಂದಲ್ಲ ಆಗಳೆ
ಹಾ
ಹಲೋ ಹಲೋ
ಹಾ ಹೇಳು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ
ಹಾ ಸೌಂಡ
ಹಾ ಕೇಳಿಸ್ತಾ ಇದೆ ಹೇಳು
ಹಾ ನೀ ಹೇಳೋ ರೀತಿ ಯಾವಂದ್ರೆ ಪಾಸಿಟಿವ್ ಎನರ್ಜಿ ದೇವರು ನೆಗೆಟಿವ್ ಎನರ್ಜಿ ಇವು ಏನ ಅದು
ಹ ಹಲೋ
ಹಾ ಹೇಳು
ಸೌಂಡ್ ಬರ್ತಿಲ್ವಾನಂದು
ಹಾ ಕೇಳಸ್ತಾ ಇದೆ
ಕೆೇಳಸ್ತಾ ಇದೆಯಾ
ಹೂ
ಹಾ ಈಗ ಪಾಸಿಟಿವ್ ಎನರ್ಜಿ ಬಿ ನಮ್ಮ ಬೇಕು ನೆಗೆಟಿವ್ ಎನರ್ಜಿ ಬಿ ಕೂಡ ನಂಬಬೇಕು ಯಾಕಂದ್ರೆ
ದೇಶದಲ್ಲಿ ಯಾ ಎನರ್ಜಿ ಇರುದ ಅಂತ ಯಾರು ಇದು ಮಾಡೋದಕ್ಕೆ ಆಗದಿಲ್ಲ
ಪಾಸಿಟಿವ್ ಎನರ್ಜಿ
ಪಾಸಿಟಿವ್ ಎನರ್ಜಿ ಬಿ ಇದ್ರ ಇರ್ಬೋದು ನೆಗೆಟಿವ್ ಎನರ್ಜಿ ಇದ್ರ ಭಿ ಇರ್ಬೋದು
ಹ್ಮ
ನಾವು ಸ್ವಲ್ಪ ನೋಡಿ ಮಾಡು ಇರ್ಬೇಕು
ಹಾ
ಹ್ಮ್ ಈಗ ಬರೇ ಪಾಸಿಟಿವ್ ಎನರ್ಜಿ ಇರುತ್ತೆ ನೆಗೆಟಿವ್ ಎನರ್ಜಿ ಏನ್ಂತ ಇರೋದಿಲ್ಲ ಅಂತಂದ್ರೆ
ಹಾ
ಮುಂದೆ ನಿನಗೆ ನೆಗೆಟಿವ್ ಎನರ್ಜಿ ಬಂದ್ರೆ ಬಹಳ ಇದಾಗುತ್ತೆ
ಹಾ
ಫಾರ್ ಎಕ್ಸಾಮಂಪಲ್ ನಮ್ಮ ಭರತ್ ಇಲ್ಲಾ
ಹಾ
ಯಾರ ಹೇಳ್ ಭರತ್
ಅದೇ ಇರು ನಿಮ ಬ್ಯಾಚ್
ಹಾ ಗಿಡ್ ಬರತ್ತವ ಚಂದ ತಗ ಬ್ಲ್ಲಾಕ್ ಮನಿ ಬ್ಲ್ಯಾಕ್ ಮ್ಯಾಜಿಕ್ ಬ್ಲಯಾಕ್ ಮ್ಯಾಜಿಕ್ ನೋಡ್ತವನೆ
ಹಾ
ಅವನಿಗೆ ಒಂದ್ಸಲ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಹಿಡ್ಕೊಂಡೋಗಿ ಕುರ್ಸಿ ಹೋಯ್ಕೊಂಡು
ಹ್ಮ ಅದ ಕುರ್ಚ ಹಾಕೊಂಡು ಹಿಂದೆ ಅದ ಏನ ಟಾವೆಲ್ ಕಟ್ಟಿ ಹೊಡ್ದಿದ್ರಿ ಏನ.
ಎರ.
ಹ
ಅದಕ ಎಲ್ಲಾ ತರ ಎನರ್ಜಿಗಳು ನಂಬ್ಬೇಕು.
ಹ
ಹ್ಮ್ ಮತ್ತೆ.
ಮತ್ತೆ ಹೇಳ್ಬೇಕು ನೀನೆ ಎನರ್ಜಿ ಯಾವದ್ರಿಂದ ಕ್ರಿಯೇಟ್ ಆಗುತ್ತೆ ಅಂತ.
ಹಾ ನಿಮ್ಮ ಸೌಂಡ್ ಸ್ವಲ್ಪ ಕಟ್ ಕಟ್ ಬರುತ್ತಿದೆ.
ನಿಮ್ಮ್ ಹತ್ರಾನೇ ಅದು ನಮ್ಮ ಹತ್ರ ಏನ ಇಲ್ಲ ಕರೆಕ್ಟ್ ಆಗಿ ಕೇಳಸ್ತಾ ಇದೇ ನಿಮ್ಮ ಹತ್ರ.
ಹಲೋ
ಹಾ ಹೇಳುವ.
ಈಗ ಕ್ಲಿಯರ್ ಕೇಳತಿದ್ಯ.
ಕೇಳುಸ್ತಿದೆ.
ಹ್ಮ್ ಹ್ಮ್ ನಿಮ್ದು ಯಾವ್ ಊರಂದಿ.
ನಮ್ದು ಇಲ್ಲಿ ಕೋನಾಳ್.
ಕೊಣಳ.
ಹ್ಮ್
ಹಾ ಹಾ ಹ ಹ ಹೌದಾ.
ಹೌದು
ನಿಮ್ಮರ ನಾನ್ ಒಂದ್ಸಲ ಬಂದಿದ್ದೇ ನಿಮ್ಮುರಿಗೆ.
ಯಾಕ
ಅಲ್ಲಿ ಒಂದು ಪ್ರಾಪರ್ಟಿ ಡೀಲ್ ಮಾಡೋದ್ ಇತ್ತು.
ಹ
ಹ್ಮ ಪರಿಡಿದೆ.
ಹ
ಹಾ ಏನಾದ್ರು ಜಾಗ ಬೇಕಿದ್ರೆ ಹೇಳಿ.
ಹೌದಾ ಜಾಗ ಇದ್ ಮಾಡ್ತಿರ ನೀವು.
ಹಾ ನಿಮ್ಗೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವ್ ಅಂತೆ.
ಹ ನಮ್ಗೆ ನಮ್ ಫ್ರೆಂಡ್ ಒಬ್ರಿಗೆ ಬೇಕಾಯಿತು ನಾನ್ ಅವ್ರನ್ನ ಕೇಳ್ಬಿಟ್ಟು ನೀ ಕಾಲ್ ಮಾಡ್ತೀನಿ ತಗೊಳ್ಳಿ.
ಓಕೆ ಓಕೆ ಮೊದಲು ನನಗೆ ಡೈರೆಕ್ಟ್ ಆತರ ಕಾಲ್ ಮಾಡ್ಬೇಡಿ ನಾನು ಸ್ವಲ್ಪ ಬಿಸಿ ಆಗ್ ಇರ್ತೀನಿ ನನ್ ಮೊದಲು ಪ್ಲಾಂಟಿಂಗ್.
ಹ ನಿನ್ ಕ್ಲಯಂಟ್ ನಂಬರ್ ನಮ್ಗೆ ವಾಟ್ಸಪ್ ಮಾಡಿ ನಾನ್ ಕಳಸ್ತಿನಿ.
ಓಕೆ ಓಕೆ ಓಕೆ ನಮ್ ಪ್ಲಯಾನ್ ನಂಬರ್ ಕೊಡ್ತೀವ ಅಂತೆ ಅವ್ರಿಗೆ ಕಾಲ್ ಮಾಡಿ.
ನಮ್ದು ನಂಬರ್ ಐತಲ್ಲಾ ನಮ್ ನಂಬರ್ ಸೇವ್ ಮಾಡ್ಕೊಳಿ.
ಏ ಇಲ್ಲಪ್ಪಾ ನಾವೆಲ್ಲಾ ನಿಮ್ ನಂಬರ್ ಎಲ್ಲಾ ಹಚ್ಲಕ್ ಹೋಗಲ್ಲ ನಮ್ ಏನಿದ್ರ ನಮ್ ಕ್ಲಾಂಟಿಗೆ.
ಅ ನಿಮ್ ಕ್ಲಯಂಟ್ಗ ನಮ್ ನಂಬರ್ ಕೊಡ್ತೀರಾ.
ಹ ಹಾ
ಹ್ಮ್
ಕ್ಲಾಂಟ್ಗೆ ಬಂದಿ ಒಂದ್ಸಲ ಮೀಟ್ ಆಗಿ ನೀವು.
ಹಾ ಸರಿ ಸರಿ ನಾ ಮೀಟ್ ಆಗ್ತಿವಿ ನಾಳೆ ಎಲ್ಲ ನಡ್ದು ಬರ್ತಿವ್ ತಗೋಳಿ.
ಓಕೆ ಓಕೆ ಓಕೆ ಇಡ್ಲಯ.
ಹಾ ಸರಿ ಇಡು.